ಹಲೋ ನನಗ ಒನ್ ಏಯ್ಟಿ ಕುಂತಾವಕ್ಕ ಏನ ಒಂದ್ ರೂಪಾಯಿ ಬಂದಿಲ್ಲ
ನಿನ್ನ ಇನ್ನ ಕುಂತಾವ ಇನ್ನ ಒಂದುರುಪಾಯಿನು ಬಂದಿಲ್ಲ ನಾನು ಬಿ ಅದ ಕುಂತವು
ಎಷ್ಟು
ಎರಡ್ ನೂರ ಎಷ್ಟಅದಾ
ಹಾ ಎಲ್ಲಿ ನಿಂತವನಂತ ಮಾಡಿದ್ದ್ಯ
ಈ ಪ್ರೊಸೆಸಿಂಗ್ ಗ್ದಾದಾವ್
ಪ್ರೊಸೆಸಿಂಗ್ ನಾನು ಒನ್ ಸೆವೆಂಟಿ ನೈನ್ ರುಪೀಸ್ಸು ಪ್ರೊಸೆಸಿಂಗ್ದಾಗ ಅದವು
ಹ್ಮ್ ನಾನ ಟೂ ನೈಂಟಿ ನೈನ್ ಅದಾವ
ಬಾ ಬಾ ಬಾ ಬಾ ಬಾ ಇಬ್ರು ಗಂಡ ಹೆಂಡ್ತಿ ಜೋಡಿಲೆ ಮಸ್ತ್ ದುಡಯತ್ರ ಎ ಕರನಾ ಸರ್ ನಾಳೆಗ್ ಅವ್ಯ ಡಿಸ್ಚಾರ್ಜ್ ಅಂದಾರ
ಸೌಂದರ್ಯ ಅಂತ ಗೊತ್ತಿಲ್ಲ ಈ ಭೀಮಾ ಅಂದ್ ಇವತ್ತು ಇವತ್ತೊಂದಿನ ಇಟ್ ಒಂದ್ ನಾಳೆ ಡಿಸಾರ್ಜ್ ಮಾಡ್ತಾರ ಅಂತ
ಹ್ಮ್ ಈ ಸೌಂದರ್ಯ ತೊಂದರೆ ಅಂತಂತ ನೀಮ್ ಯಜಮಾನ
ಅವನ್ ಮುಂದ್ ಅಂದಾರಂತ
ಹ್ಮ್
ಹ್ಮ್
ಹೌದು ನೀನು ಡ್ಯೂಟಿಗ್ ಬರೋ ನನ್ ನಿಮ್ ಜೈಸ್ರಿ ಕೂಡ ಬಂದನಂತ ಯಾಕ ಅಂದ ನೀನು
ನನ್ನಿಷ್ಟ ಹಾ ಅಲ್ಲ ನೀನು ಎಲ್ಲಾರು ಮುಂದ್ ಹನ್ಮ ಹನ್ಮ ಅಂತ್ ಅವ್ರ್ ಏನ್ ತಿಳ್ಕೊಬಾರ್ದ್ ಮೊದ್ಲೆ ಯಾರಿಗೆ ಗೊತ್ತಿಲ್ಲ
ಯಾರ್ ಮುಂದ
ಅಲ್ಲಿ ಮೆಡಿಕಲ್ದಾಗ
ಅಯ್ ಹಣ್ಮು ಹಣ್ಮು ಅಂತಂದ್ರ ಅವ್ರಿಗೇನ್ ಗೊತ್ತಾಗತ್ತ ಅವು ಮಾಡ್ದವು ಅದು ನೀ ನೀ ಮಾಡ್ಕೊನ್ ದಿದ್ ಅದು ನೀ ಮಾಡ್ ಕುಂತಿದ್ ಅದು ನೀನ್ ಪೋನ್ ಹಚ್ಚಿ ಹನುಮ್ ಸೇವ್ ಮಾಡಿದ್ ನೀನ್ ನೀ ಮಾಡಿದ್ ಇನ್ಯಾಗ
ಅದು ನಾವ್ ಮಾಡಿದ್ದು ನೀ ಆಮೇಲೆ ನೀನ್ ಕಾಡ್ಸಾ ಲ್ಲ ಪಾತರಮ್ಮ ಅವರು ತ ಹೋತಾರ
ಅವ್ರೇನ್ ತಿಳ್ಕೊಂತಾರ ಯಾವ ಅವರು ನೂರ ಎಂಟ್ರಲೀಗಡ್ ಶಿಪ್ ಕಳಂಕಾಯ ಸುಮ್ನಿರ್ ನೀನು
ಹ್ಮ್
ಹ್ಮ್ ಅಂಜಿ ಅವ್ರರಿಗೆ
ಅಂಜಿಲ ಸುಮ್ಮ ಎದುಕ್ಕ ಅಂತ.
ಸುಮ್ಮ್ ಎದಕ್ ಬಡಿತ ಬಬ್ಡ್ ದು ಬ್ರದರು ನನ್ ಅಂತಿನೆ.
ಮಾಡೋದ್ ಬಿಡ್ದಾರ ಎದಕ್ ಬಿಡ್ತಾರ ಅವ್ರ ನಾನ್
ಕೊಡ್ತಿ
ಬಯ್ಯಂಗಿಲ್ಲ ಒಡಂಗಿಲ್ಲ
ಹ್ಮ್ ಹನುಮಂತಗ
ತ ಮಾಡ್ತೀನಿ ಅವ ವಾಪಸ್ ಸಿಟ್ ಮಾಡಿದ್ನಂದ್ರೆ ಸುಮ್ನಾನಾಗ್ ಬಿಡ್ತಿನಿ.
ಅವೇ ನಿನಗ್ ವಾಪಸ್ ಸಿಟ್ ಅವ ನಿನ್ಗ್ ಸಿಟ್ ಮಾಡಂಗೆಲ್ಲ ನೀ ಅವ ನಿನ್ಗ್ ಮುದ್ದು ಮಾಡ್ತಾನ. ಓಣಮ್ಮ ಓಣು ಕಂದ ಓಣಮ್ಮ ಓಣು ಕಂದ ಅಂ ಮಾಡ್ತಾನೆನ
ಯಾವಾಗ್ ಬ್ರೊ ಯಾವಾಗ್ಲೂ ಸಿಟ್ ಮಾಡ್ತಾನ ಅಳಶಾನವ ನನಗ ಅಳಸ್ತಾನವ ದಿನಾ ನನಗ.
ಹೌದಾ
ಹ್ಮ್
ಎದ್ರು ಸಂಬಂಧ ಅಳ್ಸ್ತಾನ.
ಸುಮ್ ಸುಮ್ನ ಸಿಕ್ ಮಾಡ್ಬಿಡ್ತಾನ ನಾನ್ ಹತ್ ಬಿಡ್ತೀನಿ.
ನೀ ಎದಕ್ ಅಳ್ತಿ. ಯ್ ಸೀಟ್ಟು ಮಾಡಿದ್ರೆ ನೀನು ಅದೆ ಸೀಟ್ ಮಾಡ್ಬೇಕು.
ನಾ ಸಿ ನಾ ಸಿಟ್ ಮಾಡಿದ್ರವ ಜಾಸ್ತಿ ಜಾಸ್ತಿ ಸಿ. ಮಾಡ್ತಾನ ತಡ್ಕೊಳಕ್ ಆಗಲ್ಲ
ಎ ಯವ ಯವ್ವ ನಾ ಹೆಂಗ ಹೆಂಗ್ ಸಿಟ್ ಮಾಡ್ತೀನ ಹಂಗಂಗ್ ನಮುುಡ್ಗಿನು ನನ್ಗ ಹಂಗಂಗ ಸಿಟ್ ಮಾಡ್ತಳ.
ಹ್ಮ್ ಬೈತಾಳ ನೀ ಹೆಂಗ್ ಬೈತ ವಾಪಸ್ನಂಗ್ ಬೈದಾಂಗ. ಬೇಗಾನು
ಏ ಇಲ್ಲ ಆಕಿ ಒಂದಿನ ನಾವ್ ಬೇಗ ಬೈದಿಲ್ಲಾ ಆಕಿನೂ ನನಗ್ ಬೇಗ ಬಯಂಗಿಲ್ಲ. ಅಕಿ ನನಗ್ ಅನ್ನದು ಲೋ ರಾಡಿ ಕೃಸಲ ಜಿಟ್ಟಿ.
ಹ್ಮ್
ಇಂತವ ಅಂತವ
ನಾ ಎಂತದು ಬೈದಿಲ್ ನೋಡ್ ಅವ್ನಿಗೆ.
ಹ್ಮ್
ಹ್ಮ್ ಹ್ಮ್
ಆಕಿಗ್ ನಾವು ಸಿಟ್ಟು ಬರ್ರ್ಸಬೇಕು ಒಂದ್ ಸೆಕೆಂದ್ಗ್ ಸ ಸಿಟ್ಟು ಬರ್ಸುತಿನಿ ಅಕಿಗ್ ಅಕಿ ನಾನ್ ಚಟ ಕಲ್ತಾಳ್ ಈಗ ಅಕಿ.
ಹ್ಮ್ ಒಂದ್ ಸೆಕೆಂಡಾಂಗ್ ಸಿಗ್ಬೊದ ಟೈ ನಿಮ್ಗ
ಬರುಸ್ಲ
ಯಾರ್
ನಾನೆ
ನನಗ್ ಬರ್ಸ್ತ್ಯ ನನಗ್ ಎನ್ ಸಟ್ಬಸ್ತಿ. ಬ್ಯಾಡ್ ಬರ್ಸ್ಬೇಡ. ಬರ್ಷಿದ ಅಂದ್ರ ನಾ ಇನ್ನ ಹತ್ತು ನಿಂಮ್ಷ ಆಗಿರಂಗಿಲ್ಲ ಅವಾಗ ಕಟ್ ಮಾಡ್ಬಿಡ್ತೀನಿ ನೋಡ
ಮತ್ನೊಡು ಎಟ್ ಅಂಜಿಕೆ ಆತ ನಿನ್ಗೆ.
ಅಂಜಿಕೆ ಅಲ್ಲದು ತಮ್ಮನ್ ಮೇಲೆ ರೆಸ್ಪೆಕ್ಟ್ ಅಂತಾರ.
ಅಲ್ವಾ ಈಗ ಶಿಟ್ಟು ಬಂದ್ರ ನನ್ ಮ್ಯಾಕ್ ಶೆಟ್ಟು ಬರ್ಲಿ ವಾಟ್ ನನ್ಗ್ ಶೆಟ್ಟು ಬರ್ಸ್ಬೇಕಿಲ್ಲ.
ಬ್ಯಾಡ ನನ್ನಗ್ ಸೀಟ್ ಬರಸ್ಬ್ಯಾಡ್ರಿ. ಸಿಟ್ ಬಂತಾ ಏನು ಅ ಇಲ್ಲ ಏನು ಅನ್ನಕ್ ಹೋಗಂಗಿಲ್ಲ ಸುಮ್ ಮಾತಾಡೋದು್ ಬಿಟ್ ಬಿಡ್ತೀನ್ ಕಟ್ ಮಾಡ್ಬ ಬಿಡ್ತೀನ್ ನ
ಹಿಟ್ಟು ಮುಗ್ತೇನು ಮತ್ತೆ ಅವನ್ ಬಿಡವ ನಿಮ್ದು ಮದು ನಿಮ್ದು ಮದವೆ ಎಲ್ಲಿಗ್ ಬಂತ ಹೇಳ್ರಿ - -
ನಮ ಮದ್ವೆದಲ್ಲಿ ಬಂದಿಲ್ಲ ನೋಡು ಹ್ಮ್
ಮತ್ತೆ ನಿಮ್ಮ್ ಮನ್ಯಲಿ ಮಾತಾಡಿದ್ರೆ ಎಲ್ಲ
ಮಾತಾಡಿಲ್ಲ ನಮ್ ಮನ್ಯಾಗ ಮಾತಾಡುವಂತ ಪರಿಸ್ಥಿತಿ ಇಲ್ಲ
ಹ್ಮ್
ಹ್ಮ್
ಆದ್ರೂ ಮನ್ಸಿಕ್ ಮಾಡಿದಲ್ಲವಾ ನೀ
ನಾನಾ ಯಾವಾಗ
ಹೌದು ಅವ್ರ ಏನ್ ಕೇಳಿದ್ರನು ಯಾರವ ಹಾಡುಹಡವ ಅಂತ ಹೇಳಿ
ಹಾ ಕೇಳಿದ್ರು ನೀ ಹಾಡಹತಿದ್ದಲ್ಲ ಚಿನಮ್ನನು ಇದ್ಲು ಅವಾಗ ಚಿನ್ನಮ್ಮ ಜೈ ಇಬ್ರು ಇದ್ರು ಕೇಳಿದ್ರು ನಾ ಸಚಿನ್ ಅಂತತಂದೆ
ಹ್ಮ್ ಅವ್ರೇಏನಂದ್ರು
ಏನ್ ಅನ್ಲಿಲ್ಲ ಯಾಕ ಹಾಡಾತಾನ ಅಂತಂದ್ರು ಸುಮ್ ಹಂಗ ಹಾಡ ಆತಾನ ಅವನಾ ಪಾಡಿಗೆ ಅಂತಾನೆ
ಹ್ಮ್ ಅವ್ರ ಹಂಗ ಅಂದರ್ಲನ್ಗ ಯಾಕ ಆಡ್ತಾನ ಅವ ರಾಡೇ ಕೂರಸಲೇ ಅಂದಿರ್ತಾರ್ ಅವ್ರು
ಇಲ್ಲ ಹಗೆಲ್ಲ ಬಯ ಬಯ್ಯಲ್ಲ
ನನ್ ಕೇಳಿ ಹೇಳ್ತ್ತಿನಿ ನ ಅಂದ್ರತರ ನಿ ಮತ್ ಹಾಕಿನೀ ಹೆಸರಕ್ಕಾ ಯಾಕ ಹೇಳಿದಿ
ಏನಂತ ಅವನೇ ನೋಡ್ ಸಚಿನ್ ಹಾಡ ಹಾಡ್ತಿರ್ತನ್ಲಾ ಅಂತಂದ ತೋರ್ಸಿದನೆ ಇವ್ನ ನೋಡಮ್ಮ ಹಡಾ ಆಡ್ತಲ್ಲ ಇವ್ನೇ ನೋಡಮ್ಮ ಸಚಿನ್ ಅಂತನ್ ತೋರ್ಸಿದನೆ
ಹ್ಮ್ ಆಕೆ ಏನಂದ್ಲು
ಆಕೇನು ಅಂದಿಲ್ಲ ಸುಮಲದ್ಲು
ಆಕ ಎಟ್ಟು ಸಿಟ್ಟಿಲ್ಲ ನೋಡ್ ಎಟ್ಟ ಸಿಟ್ಟಿಲಿಲ್ಲ ನೋಡು ಗೊತೇನ ಹಾಕ್ ನಾನ
ಸಿಟ್ಟಿಲ್ಲ
ಹ್ಮ್
ಸಿಟ್ಟಿಲ್ಲ ಈವಾಗ ನೋಡು ಆಕಿ
ಹೇ ಯವ್ವ ಸಿಟ್ಟಿದೆ ನೋಡಿಲು ನೀವ ನೋಡ್ಲೆಲ್ಲ
ಹೌದು ಹ್ಮ್ ಹ್ಮ್
ಎಷ್ಟು ಸಿಟ್ಟಿಹಿಂದ ನೋಡಿದ್ಲಾ ಆ ಅಕ್ಕ
ಹ್ಮ್
ಹ್ಮ್
ಅಕ್ಕ ಅಣ್ಣಾಕತೀಯಾಲಪ್ಪ ಯಾಕ
ಆತಆಕ್ಕಿ
ಹ್ಮ್
ಜಯಸ್ರೀ ಅಕ್ಕ
ಹ್ಮ್ ಜಯಶ್ರೀ ಅಕ್ಕ
ಜಯಶ್ರೀ ಸಿಸಿಸ್ಟರ್
ಹ್ಮ್
ಜಯಶ್ರೀ ಜಯಶ್ರೀ ಅಕ್ಕ
ಹ್ಮ್ ನಿನ್ಕಿನ ದೊಡ್ಡಕಕ್ಕಿ ನನ್ಕಿನ ನನ್ಕಿನ ಎಷ್ಟ್ ದಿನ ದೊಡ್ಡ ನನ್ಕಿನ ಎಷ್ಟ ದಿನ ದೊಡ್ಡಕಳ
ಅವ್ವ ಹಾ ಅಕ್ಕಂದು ಡೇಟಾ ಆಫ್ ಬರ್ತ್ ಎಟ್
ಟೂ ತೌಸಂಡ್ ಫೋರ್ ಆಗಸ್ಟ್ ಹತ್ತು ಹ್ಮ್
ನಿಂದ್
ನಂದು ಫೋರ್
ನಿಂದು ಫೋರ್
ಹ್ಮ್
ಒಂದ ಎರಡ್ ಸಾವಿರದ ಮೂರು
ಹಾಗೆ ಅ
ಏಏನಗೆ
ಹ್ಮ್ ಹ್ಮ್
ನಂದ ಎರಡ್ ಸಾವಿರದ ಮೂರು
ಇಲ್ಲ ನಿಂಗ ಆರು
ಹ ಮೂರ್ ನಂದ ನಾನ ಎಂದಕಚ್ಚಸನಿ ಆಧಾರ್ ಕಾರ್ಡ್ಗ ಎಂದಕಚ್ಚಸನಿ ಆಧಾರ್ ಕಾರ್ಡ್ ಎಿಂದ ಕಚ್ಚ ಹಂಗ ಸ ಮುಂದ್ ನೋಕ್ರಿಗೆ ಒಂದ್ ಸ್ವಲ್ಪ ಸದಲ್ಲಂತ ಅನುಕೂಲ ಆಲ್ಲಂತೆ
ನೀ ನೀನ್ ನೋಡಿದ ನೀನು ಟೂ ತೌಸಂಡ್ ಸಿಕ್ಸ್ ಅಂದಸಂಗಿಲ್ಲ ಸವೇ ನ ಮಸ್ತಿ ಅಷ್ಟ್ ಸ ನೋಡ್ರಗತೆ ಮಾಡ್ತಿ ನೀಫೋರು ತ್ರಯಾ ಹ್ಮ್ ನೀನ
ಿನ
ಹ್ಮ್ ನೀನ
ನಾ ಏನ್ ಮಾಡಿನ ನೋಡ್ರ ಕಪ್ಲೆ ಹೇಳ
ನಮ್ ಗೊತ್ತಿಲ್ಲ ವಟ್ಸ ನೋಡ್ಗ ಅ
ಹೇಳ ನಾ ಏನ್ ಸಾಮೋಡ್ರ ಕಪ್ಲ ಮಾಡಿನಿ ಹೇಳ
ಏನ ಅಂದ್ರ ನನ್ಗ್ ನೆನತ್ತಿರಂಗಿಲ್ಲವು ಒಟ್ ನೀ ಸಣ ನೋಡ್ಕೊಳ್ಕತಿ ಅನಸ್ನನಗ ಅಂದಿನ್ ನೋಡ್ ನೀನ್ಗ ಸತೀಶ್ ಅನ್ನೋ ದೊಡ್ಡ ಅನಿಸ್ತನ್ ಹ್ಮ್
ಲಗ್ನ ಆಗಿ ಒಂದ್ ಇಬ್ರ ಇಬ್ರಲ್ಲ ಮೂರ್ ಮಂದಿ ಮಕ್ಕಳದಾರಣ್ಣ ಹ್ಮ್
ಹಂಗಲ್ಲ ದೊಡ್ಡವ ಅಂದ್ರ ನಿಗತ್ತ ಸಣ್ಣ ನೋಡ್ರಗತ್ತ ಮೆ ಮಾಡಲ್ಲ ನಮ್ಮ ಹಾ ಹಾ
ಹ್ಮ್ ಏ ಮಾಡಿ ನೀ ಹೇಳ
ಏನ್ ಮಾಡಿ ಅಂದ್ರ ಏನ್ ಮಾಡಿ ಅಂದ್ರ ನಂಗ ಹೇಳಕ್ ಬರಂಗಿಲ್ಲ
ಮತ್ತೆ ಹೆಮಯಾಂಗ ಅಂದಿ
ನಂಗ ಅನಸ್ತತಿ ನ ಒಂದ
ಅದ ಅನ್ಸಿದ್ದೇವತ್ಯ ಹೆಯಾಂಗ ದೇವಸ್ ಸ ನೋಡ್ರಗಪ್ಲಾನ ಇ ಎ ಮಾಡಿ ಕೇಳ
ನನ್ಗ್ ಅನ್ಸತಿ ನಾನ್ ಹೇಳೇನ ಅಷ್ಟ ಅ ಹಂಗ ಏನು ಗೊತ್ತಿಲ್ಲದೆಲ್ಲ
ಒಂದ್ ವ್ಯಾಲಿಡ್ ರೀಸನ್ ಬೇಕಲ್ ನಿನ್ಗೆ ನಾನ್ ಸಣ್ಣ ನೋಡ್ರಗ್ ಅಪ್ಲಮಾಡಿನ ಅಂತ ಹೇಳಾಕ
ಹ್ಮ್ ಯೋಚನೆ ಮಾಡ್ತನ್ ತಡಿ
ಮಾಡಿ ಈ ಸದ್ಯ ಮಾಡ
ನೀಂಗ ರೀ ಸರ್ದಿ ಸದ್ಯ ಅಂದ್ರ ನನಗ್ ನೆನಪ ಬರಂಗಿಲ್ಲ
ಅ ನಾ ಡ್ಯೂಟಿಗ್ ಬಂದಾಗರ ಹೇಳ ಹೇಳ್ಬ ನೀನ್ ಹಕ್ ನಾ ಹೇಳ್ತೇನ ನಾ ಅವಾಗ ಕಿವಿ ಹಿಡ್ದ ಹೇಳ್ತಿ ನಿಮ್ಗ್ ಯಾರ್ ಸಣ್ಣೋಡ್ರಗ್ ಅಪ್ಲ ಮಾಡ್ತಾರ ಯಾರ ಸಣ್ಣೋಡ್ರಗ್ ಅಪ್ಲ ಮಾಡಲ್ಲ ಅಂತ ಹೇಳಿ
ಹ್ಮ ಸರಿ ಸರಿ ಹ್ಮ
ಕಾರಣಂಗ್ ಕೂಡ ಮಾತೊಳ ಸಿಗಬೇಡ
ಏ ಹ್ಮೂ ಹೂ ಒಂದನಿಲ್ಲ ನಂಗ ನೆನಪ ಬರ್ಲಿಲ್ಲ ಅಂದ್ರ ನೀನ್ ನನಗ ನೀನ್ ಹೇಳಾಕಂತ ಆಯ್ತು
ನೋಡಕ್ಕ ಅಕ್ಕ ನಾನು ಕೂಡ ಮಾತೊಳಗ್ ಸಿಗ್ಬೇಡ
ಮಾತಾ ಒಳಗ್ ಏನ್ ಸಿಕ್ಕಾಗತ್ತ ನೀನ್ ನಂಗೆ ನಿಸ್ ನೋಡ್ರರು ಕತೆ ಅಸಸ್ತತೆ ಅ
ಸ ಸಣ ನೋಡ್ರಗಪ್ಲ ಮಾಡ್ತೀನಿ ಮಾಡ್ತಯಂತ ತಂದಿ
ಹ್ಮ ಮಾಡ್ತಿ ಅಂತ ಅಂದಿನಿ
ಹಾ ಆಯ್ತ ನಾ ಸಣ್ಣ ಹುಡ್ಗೀರ್ ಆಗಪ್ಲೇ ಏನ್ ಮಾಡ್ತೀನ ಅನ್ನೋದು ನೀ ಹೇಳ್ಬೇಕ್ ಈಗ
ನನ್ಗ ಹೇಳಾಕ್ ನನ್ಗ್ ನೆನಪ ಆಾಗಲಿಲ್ಲ ಅಂದ್ರ ನೀ ಹೇಳ ಎಂತ
ಯಾರ ನಾ ಮಾಡೋದ
ನಾ ನೀ ಯಾರು ಮಾಡುದ
ಹ ಹಾ ಆಯ್ತು ಪಕ್ಕ ಹೇಳ್ತನ್ ಮತ್ತ ಅದು ಮಾತ್ರ ಬಿಡಲ್ಲ ನಾ ಸಣ್ಣ ಹುಡ್ಗೀರ್ ಆಗಪ್ಲೆ ಮತ್ ನೀನ್ನ್ನನು ನೆನಪ ಆದ್ರರು ನೀ ಹೇಳ್ಬೇಕು ನೀ ಹೇಳಿದ್ ನಾ ಹೇಳ್ತಿನಿ ಆದರು ನೀ ಹ ಹೇಳಳ್ಕ್ ಹೇಳ್ತಿನಿ ಹೇಳಿದ್ರುೇತೀನ ನಾನು
ಹಾ ಹ
ಕೇ ಒಟ್ಟ ಈಗ ವಿಚಾರ ಮಾಡ್ಬಕ್ ನೀನು ವಿಚಾರ ಮಾಡಣ ಏನ್ ಸಣ್ಣ ನೋಡ್ರಗಪ್ಲೆ ಮಾಡಿನಿ ಕೇಳ್ಬಕು ನೀವು
ಹೂ
ಒಳಗಿನನ್ ಸೌಂದರ್ಯ ಪೇಶೆಂಟ ಬಿ ಪಿ ಅಷ್ಟ ಐತಿ
ಹನುಮಾನ್ತ್ ಕೇಳ್ತಿನಿ ತಡಿ ಏನ ಅಣ್ಣ ನೋಡ್ಬಾ ಇದನ ಬಿಲ್ಲು ಮಾ ತುಂಬಾರ ಅಂತ ನಡೇತೆತಿ ತಕ್ಕೊಂಡರಳ ಗುಳಿಗೆ ತಗೊಂಡ್ ಬಂದಾರ ಹೇಳಿ ಅವ್ರಿಗೆ
ಹ
ಹ
ಹ ಅಕ್ಕ ತಡಿ ತಡಿ ಇನ್ನ ಹತ್ತು ನಿಮಿಷ ಆದ ಪಿ ಪಿ ಎಷ್ಟ ಎಷ್ಟ ಆಯ್ತ್ ನೋಡ
ತಿ ಎಸ್ಟ ಸೌಂದರ್ಯತ ಚಂದ್ರ ಹೇಳ್ತಿನಿ ತಾಡಿ ನಂಗೆ ಆವಾಗ್ಲೇ ಗೊತ್ತಾ ಇತ್ತು ಅಂದ್ರೆ ಇದು ಇದ್ರಾಗ ಒನ್ ನಾಟ್ ಏಟ್ ಐಟ್ ನೋಡಿ
ಒನ್ ನಾಟ್ ಏಟ್ಾ ಹೂ ಹೂ
ಈಗ್ ನೋಡ್ಬೇಕು ವಾಪಸ್ ಹೂ
ಆಯ್ತರ ತಾಗೋರ್ವ ಇಡ್ಲ ನೀ ನೀನ್ ಅದನ್ನ ನೆನಪಸ್ಕೊೊಂಡ್ ಹೇಳ್ಬ ಆ ನನಗ ಹೇಳ ಮಟ್ಟ ಬಿಡಂಗಿಲ್ಲ ನಿನ್ನ ನಿನ್ನ ಕಾಡಿಸಿ ಕಾಡಿಸಿ ನೀನು ಕಾಡಿಸೀನೆ ಕಾಡಿಸ ಮಾನಸಿಕ ಮಾಡ್ತೀನ ಏನ
ಹೂ ಸರಿ
ನೂರಕ್ ನೂರ ಅಂದ ಪರ್ಸೆಟೇಜ್ ನಿ ಸಿಟ್ಟು ಬರ್ಸ್ತೀನಿ ಹಾ ಹೇಳಕುಂತು
ಚುಚು